ಹೇಳ್ರಿ ಕಾಶೀನಾಥ ದಳವಾಯಿ
ಆರಾಮದಿರ ಅಲ್ಲ
ಆರಾಮ ನೋಡಪ್ಪ ನೀ ಆರಾಮ
ನಾನಾರಂ ಫುಲ್ ಬುಸಿ ಇದ್ದೀರಪ್ಪಾ ಈಗ ಫೋನ್ ಹಚ್ಚ ಇಲ್ಲಾ ನೀವು
ಇದು ಬರಾಬರ ಕೆಲಸ ಮಾಡವ
ಹ್ಮ್ ಎಲ್ಲಿರೋದು ನೀವೀಗ
ಈಗ ನಾನು ಇಲ್ಲೇ ಮಂಗಳೂರು
ಮಂಗಳೂರಾ
ಹ್ಮ್ ಮಂಗಳೂರ
ಏನ ಮಾಡ್ತಿರಾ ಮಂಗಳೂರಲ್ಲಿ
ಮೀನ ಹಿಡಿತಿದಿನಿ
ಮೀನ್ ಹಿಡ್ತಾ ಇದ್ದೀರಾ. ಹ್ಮ್ ಯಾವ ಕಾಲೇಜು ಮಂಗಳೂರಲ್ಲಿ ಹ
ಮಂಗ್ಳೂರ್ನಲ್ಲಿ ಕಾಲೇಜನ್ ಮಾಡಿಲ್ಲ ನಾ ಡ್ರಾಪ್ಡ್ ದ
ಡ್ರಾಪ್ ಒಂದ್ ವರ್ಷ ಲಾಂಗ್ ಟರ್ಮ್ ಮಾಡಿದೀರಾ
ಇಲ್ಲ ಇಲ್ಲ ಕಾಲೇಜು ಡ್ರಾಪ್ ಮಾಡಿ ನೀ ಏನು ಮಾಡೋದಿಲ್ಲ ನಂಗ ಇಷ್ಟ ಇಲ್ಲ
ಯಾಕೆ
ಎನ್ನ ಬಿಜನೆಸ್
ಏನ್ ಮಾಡ್ತಾದೀರ ಬಿಸ್ನೆಸ್
ಅಗರು ಅನ ಆಗರು ಅಗರು
ಅಗರು ನರ್ಸರಿ ಇದೆ ನಮ್ದ ಬೆಂಗಳೂರಲ್ಲಿ
ಹ್ಮ್ ನರ್ಸರಿ ಇ ನೋಳೋ
ಹ್ಮ್ ಏನೇನ್ ಮಾಡ್ತ ಚತ್ರ ನರ್ಸರಿ ಏನ್ ಮಾಡ್ತೀರಾ ನರ್ಸರಿಲಿ ಮತ್ತ ಮೀನ್ ಹಿಡಿಯೋಕ ಇವತ್ತು ಸಂಡೆ ಅಲ್ವಾ ಅದಕ್ಕೆ ಹೋಗಿದ್ದೀರಾ.
ಇವತ್ ನಾನು ಮೇ ಇವತ್ತು ನರ್ಸರೀ ಬಂದ್ ಐಯ್ತ್ ನಮ ಸಂಡೆ ಬಂದ್ ಮಾಡ್ತೇವಿ ಮತ್ತ ನಿಮಗೆೇನ್ ನಡ್ತದೆ
ನಾನ ಇಲ್ಲೇ ಭೀಮ್ರಾಯಾನಗುಡಿ ಗೊತ್ತಲ್ಲ ಕೃಷಿ ಮಹಾವಿದ್ಯಾಲಯ
ಹ್ಮ ಕೃಷಿ ಮಾಡ
ಹಾ ಶಹಪುರ್ ತಾಲೂಕು ಯಾದಗಿರಿ ಜಿಲ್ಲಾ
ನೀ ಅದಗಿಲ್ಲ ಗೊತ್ತಲ್ಲಾ
ಹ್ಮ್ ಇಲ್ಲೇ ಓ್ತ ಇರೋದು ಭೀಮ್ರಾನ್ ಗುಡಿಯಲ್ಲಿ ಎರಡನೇ ವರ್ಷ
ನಮ್ಮ ಮಗ್ರ ನಮ್ಮಗ್ರ ದ ದುಕಾನ ಸರುಪನ ಆಯ್ತು ನಿಮಗೆ
ಎಲ್ಲ ನೀವು ನಾನು ನೀವು ಎಲ್ಲಾದ್ರೂ ಕಾಲೇಜ್ಗೆ ಹಚ್ಚಿದ್ದೀರಾ ಅಂತ ಮಾಡಿದ್ದೆ ನಾನು..
ಹ ನಮ್ಮ್ ನಮ್ಮ್ ಅಗ್ರ ದುಖಾನ್ ಹೆಸರು ರಾಧಾಕೃಷ್ಣ ದುಖಾನ್.
ರಾಧಾಕೃಷ್ಣನ.
ಹೌದು.
ಅ್ರ ಹೆಸರು ರಾಧಾಕೃಷ್ಣ ಅಂತ ಹೇಳಿ.
ಅವರು ನಮ್ಮ್ೆನ್ಸ್. ಪಿರೇಷನ್ ಇದಾರೆ.
ರಾಧಾಕೃಷ್ಣ ಅಂದ್ರೆ ನಿಮ್ಗೆ ತುಂಬಾ ಇಷ್ಟಾನ.
ಏ ಇಲ್ಲ ಇಲ್ಲ ಕೃಷ್ಣ ಇಷ್ಟ ಯಾರ ಇಷ್ಟ ಇಲ್ಲ.
ಯಾಕೆ ನಿಮ್ಗೆ ರಾಧಾ ಬಿಟ್ಟು ಪಾರ್ವತವರು ಇದ್ದಾರಾ ಇದ್ದಾರಾ ಪಾರ್ವತ ಅವರು ನಿಮ್ಮ ಹತ್ರ.
ಏ ಪಾರ್ವತಿಯವರು ನಮ್ಗೆ ಬಿಟ್ಟ್ರಿ ಬಾಳ ದಿನ ಆಯ್ತು.
ಬಿಟ್ಟ ಬಿಟ್ಟಿದಾರ ಕೈ ಕೊಟ್ಟಿದಾರ ಹಾಗಾದ್ರೆ ಪಾರ್ವತಿ. ತ್ತರು.
ಆಕ್ಚುಲಿ ಶಿವ ಅವರೇ ಕೈ ಕೊಟ್ಟಿದ್ದಾರೆ.
ಶಿವ ಅವರೇ ಕೈ ಕೊಟ್ಟಿದಾರ. ೋಖಾ ಮಾಡಿದಿದ್ದಾರೆ ಹೇಗಾದ್ರೆ.
ಖಾ ಅಲ್ಲ ಜಸ್ಟ್ ಜಸ್ೇ ಡ್ರಾಪ್ ಡ್ರಾಪ್ ಹೊಡ್ದೇವ ಅನ್ ಬಿ ಡ್ರಾಪ್ ಹೊ್ದೇವ.
ಹ್ಮ್ ಹ್ಮ್ ಹ್ಮ್ ಈಗ ಯಾವ ಪಾರ್ವತಿಯನ್ನು ಹುಡುಕ್ತಾ ಇಲ್ವಾ ನೀವು ಈಗ.
ಸಾಕು ಕಣೋ ಕೃಷ್ಣ ಈಗ ಶಿವ ಒಬ್ಬನೇ ಸಾಕು
ಶಿವ ಒಬ್ಬನೇ ಸಾಕು ಮುಂದೆ ಆದ್ರೂ ಬೇಕಾ ಬೇಡವಾ ಪಾರ್ವತಿ
ಪಾರ್ವತಿ ಮುಂದೆ ಮುಂದೆ ಮುಂದೆ ನೋಡೋಣ
ಹ್ಮ್
ಈಗ ಡಿಸೈಡ್ ಅಲ್ಲ ಎಲ್ಲ ಈಗ ಡಿಸೈಡ್ ಮಾಡಿದ್ರೆ ಹೆಂಗೆ ನಾ ಲೈಫ್ ಬಾಳ ದೊಡದಗೆ
ಹ್ಮ್್ಮ ಯಾವ್ಯಾವ ಮೀನು ಹಿಡಾಕತ್ತೀರಿ ಈಗ
ಹ ಈಗ ಕಟ್ಲಾ ಫಿಶ್ ಇಡ್ಲತೆ ಕಟ್ಲಾ ಫಿಶ್
ಕಾಟ್ಲ ಬಾಗಡಿ ಮೀನುಲ್ಲ ಮಾತ್ರ
ಹ್ಮ್ ಸಿಕ್ತೆ ಕಣು ಬಾಳ ಹುಡ್ಕ್ಬೇಕು ಕೆ
ಹ್ಮ್
ಬಾಳ ಕಷ್ಟಕೊಳ್ಳೋ ಮಿನ್ನಡೆಯೋದು ಬಹಳ ಪೇೇಶನ್ಸ್ ಬೇಕು
ಹ್ಮ್ ಹ್ಮ್ ಹ್ಮ್ ಮತ್ತೆ ಏನ್ ಪ್ಲಾನ್ ಮಾಡಿದ್ದೀರಾ ಇವತ್ತು ರವಿವಾರ
ಏನಿಲ್ಲ ಅ ನೋಡಗರ ಮಾ್ತಾ ಇದೀನಿ
ಹ್ಮ್ ಹ್ಮ್ಮ ಅಗ್ರೋ ಮಾಡಿ ಡೈಗ್ರಾಮ್ ಆಗ್ತಾರಾ ನೀವು
ಅದು ಸ್ವಲ್ಪ ನಮ್ಮ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಳ ಕಡೆ ಎಲ್ಲ ಮತ ಅ ಮ ಭಗವಂತ ಶೀತೆ ಇದಾನೆ ಎಲ್ಲ ಬಾಳ ಇದು ಕೆಲ್ಸನೇ ಮಾಡದ
ನಿಮ್ಮ್ ಮಗ ಭಗವಂತ್ರ
ಹ್ಮ್ ದತ್ತಪುತ್ರ ಅವನು ನನ್ನ ದತ್ತಪುತ್ರ ಅವನು
ಹಾ ಹಾ ಹಾ ದತ್ತವಾಗಿ ಸ್ವೀಕಸಿದಿರಲ್ಲ ನೀವು
ಹ್ಮ್ ದತ್ತು
ಹ್ಮ ಆದ್ರೆ ಹ್ಮ್ ಹಾಗಾದ್ರೆ ನಿಮ್ಗೆ ಇನ್ನೂ ಮದ್ವೆ ಆಗ್ ಗಿಲ್ಲ
ಇಲ್ಲ ಅಲ್ಲ
ಹ್ಮ್ ಹ್ಮ್ ದತ್ತು ಪುತ್ರ ಪುತ್ರಂದುಡ ಚಿತ್ರ ಬಿಡಿಸ್ತಾ ಇದ್ದೀರ.
ಹ್ಮ್
ಅವ ಏನ್ ಮಾಡ್ತಾ ಇದ್ದಾನ ಈಗ ದತ್ತುಪುತ್ರ.
ಓ ಈಗ ಅವನು ಅವ್ ಅವ್ನ ಎಂತಾರೆ ಆಟ ಆಡಕ್ಕೆ ಹೋಗಿದ್ದಾನೆ.
ತಾನ ಅವ್ನಿಗ.
ಹ್ಮ್ ಅಟ ಅಡ್ತಾನೆ ಬಾಳ ಚಲೋ ಅಡ್ತಾನೆ. ಬಳ ಜನ ಜೊತೆ ಆಟ ಆಡಿದಾನೆ ಇವ್ನು ಮೊದ್ಲಿಂದ ಹ್ಮ್.
ಆಡಿದಾನ ಇಲ್ವಾ.
ಏ ನಮ್ಮ ಮಗ ಅಂತಲ್ಲ ಹಚಿಸ್ ಮಾಡಲ್ಲ ಕಣೋ.
ಮತ್ತ ಹ ಮಾಡಲ್ವಾ ಏ ಆಟ ಅಂದ್ರೆ ಆಟ ಅಂದ್ರೆ ಆ ರೀತಿಯಲ್ಲ ನಾನ ಹೇಳಿದ್ದು. ಕ್ರಿಕೆಟು ವಾಲಿಬಾಲು.
ಸಿಗ್ಮ.
ಸಿಗ್ಮಾ ಮೇಲ
ಸಿಗ್ಮಾ ಮೇಲಿದ್ದಾನೆ ಅವನು.
ಹಾ ಹಾ ಹ ಹಾ ಹಾ ಮತ್ತೆ ನಾಷ್ಟ ಏನಾಯ್ತು ನಾ ಏನ್ ಮಾಡಿದ್ರಿ ನಾಷ್ಟಗೆ.
ನಾಷ್ಟ ಏನ ಮಾಡಿದ ಕಣೋ ಇವತ್ತು ಸ್ವಲ್ಪ ಅಹ ಬಹಳ ಕೆಲ್ಸ ಇದವು ಅದಕ್ಕೆ ನಾಷ್ಟ ಏನ ಹಾಗೆ ಊಟನೆ ಮಾಡುತ್ತೇನೆ.
ಮತ್ತೆ ಅಗ್ರೋ ಬಿಸ್ನೆಸ್ ಹೇಗ್ ನೀಡ್ತಾ ಇದೆ ನಿಮ್ದು.
ನಡ್ತಾ ಇದೆ ಅಷ್ಟು ಕಷ್ಟ ನಡಿತಾ ಇದೆ. ಬಳ ಚಲೋ ಭೈ ನ ಇಲ್ಲ ಏನಿಲ್ಲ. ಮೊನ್ನೆ ಒಂದ್ ಸೀಸನ್ ಆಯ್ತಲ್ಲ ಸೀಸನ್ಗೆ ನೋಡ್ಬೇಕು.
ಯಾವುದು
ನೆಕ್ಸ್ಟ್ ಈಗ ನಮ್ ಸೀಸನ್ ಚಲೋ ಆಗುತ್ತೆ ಆಗ್ರೋ ಸೀಸನ್.
ಹ್ಮ್
ಅವಾಗ ನಡೆಯುತ್ತೆ ಸ್ವಲ್ಪ.
ಯಾವ್ಯಾವ ಗಿಡ ಬೆಳಿತೀರಿ ನೀವಲ್ಲಿ,
ನಿಮ್ಗೆ ಯಾ ಗಿಡ ಬೇಕ್ ಹೇಳ್ರಿ ನೀವ್ ಬರೀಲ್ಲಿ.
ಇಲ್ಲ ನಮ್ಮಲ್ಲಿ ಸ್ವಲ್ಪ ವೈದ್ಯಕೀಯ ಗಿಡಗಳಿದ್ವು ನೀವು ದ ಯಾವ್ದೃದ್ ಬೇಕಾದ್ರೂ ಹೇಳಿ ನಾನೇ ಕಳ್ಸಕೊಡ್ತೀನಿ ನಮ್ಮ ಕಾಲೇಜಿಂದ.
ಐತವ.
ಹ್ಮ್ ವಿದ್ದಾವೇ
ಕಾಲೇಜ್ ಯಾ ಯಾ ಈ ಕಡೆ ಇದ್ದಾವೆ.
ನಮ್ ಕಾಲೇಜಲ್ಲಿ ಅಶೋಕ್ ಗಿಡ ಇದೆ. ಗುಂಡ ನಂದಿಲ್ಲಪ್ಪ ಇದೇನು ಹೊಸಾದ್ ಕೇಳ್ತಾ ಇದ್ದೀನಿ ಯಾವ ಗುಂಡನ ಅಂದ್ರೆ ಏನು ಯಾವ್ ಗಿಡ ಅದು ಯಾವ ರೀತಿ
ಪ್ರ ಪ್ರಚೋದನ ಗಿಡವ
ಪ್ರಜ್ವಲ್ ಅವ್ರದ ಅವ್ರೇ ನೆಟ್ ಬೆಳೆಸಿದ್ದ ಅದನ.
ಹಾ ಅವ ಅವ್ರ ಅಪ್ಪ ಅವ್ರ ಬೆಳಸಿದ್ದ್
ಅವ್ರ ಅಪ್ಪ ಅವರು ಬೆಳೆಸಿದ್ದು ಈಗ ದೊಡ್ದಾಗಿದೆ
ಅದಕ್ಕೆ ಹೆಸರು ಅ ಅವ್ರ ಅಪ್ಪರ ಹೆಸರೆ ಇಟ್ಟಿದಾರೆ ಅದಕ್ಕೆ ಗುಂಡನ ಗಿಡ ಅಂತೆ.
ಗುಂಡನ ಗಿಡ ಹಾ ಹಾ ಹಾ ಮತ್ತೆ ನೀವು ಮಶ್ರೂಮ್ ಬಿಸ್ನೆಸ್ ಮಾಡ್ತ್ನ್ ಅಂದ್ರಲ್ಲ ಅಗ್ರೋ ಬಿಸ್ನೆಸ್
ಅದು ಅದು ಅದು ಖಂಡೇಶ್ವರ್ದು ನಮ್ದು ಮಶ್ರೂಮ್ ಬಿಸ್ನೇಸ್
ಹಾ ಖಂಡೇಶ ಅಂದ್ರೆ ನಿಮ್ಮಗ್ ಗೆಳೆಯ
ಎಳೆಯ ಇಲ್ಲ ಅವನು ದತ್ತಪುತ್ರನೆ
ಅವನು ಎಷ್ಟ ಮಂದಿನ ದತ್ತ ಪಡೆದಿದ್ದೀರಿ ನೀವು ಈಗ?
ನಂಗೆ ಒಟ್ಟು ಮೂಗರು ದತ್ತಪುತ್ರರು ಒಬ್ಬನ ಹೆಸರು ಭಗವಂತ ರಾಯ ಹಲೋ ಹಲೋ ಕೇಳುಸ್ತಾ ಇದಿಯಾ?
ಬ್ರು ಖಂಡೇಶ್ ಒಬ್ರು ಯರುತ್ತೆ.
ಕೇಳಸ್ತಾ ಇದಿಯಾ? ಮೂರು ಜನ ನಂಗೆ ದತ್ತಪುತ್ರರು ಮೂರು ಜನ
ಹ್ಮ್ ಒಬ್ಬ ಭಗವಂತ್ ರಾಯ್ ಎರಡನೇದವನು ಖಂಡೇಶು ಮೂರದವನು
ಮತ್ತೆ ಮ ಮಲ್ಲಿಕಾರ್ಜುನ್ ಗದ್ದಡು
ಗದ್ದಡ ಅವ್ರಾ ಹಾ ಗದ್ದಡ್ ನಮ್ಮ ಗೆಳೆಯರು ಗದ್ದಡು
ಹ್ಮ ಅವ್ರ್ ಅಂತ ಪತ್ರನೆ
ಅವ್ರ್ದ ಯಾವರು ಗದ್ದಡ ಅವ್ರ್ದ ಗದಗ
ಹ್ಮ
ಕಂಡೇಶ್ವರು ಮಶ್ರೂಮ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಈಗಾಗಾದ್ರೆ
ಹ್ಮ್ ಮಶ್ರೂಮ್ ಬಿಸ್ನೆಸ್ ಮಾಡ್ತಾ ಇದಾರೆ.
ಹ್ಮ್ ಯಾವ ರೀತಿ ನಡೀತ ಇದೆ ಅವರು ಬಿಸ್ನೆಸ್?
ಹ ಲಾಸ್ ಅಲಿದಾರೆ ಅವರು ಹ್ಮ್
ತುಂಬಾ ಸೇಲ್ ಆಗ್ತಾ ಇಲ್ವಾ?
ಹ ಹತ್ತೆಲ್ಲ ಮದ್ಲಿನಂತೆ ಆಗ್ತಿಲ್ಲ ಸೇಲು.
ಹ್ಮ್ ಹ್ಮ್ ಹ್ಮ್ ಮತ್ತೆ ಮತ್ತೆ ಮಲ್ಲು ಗಡ್ಡದವ್ರು ಏನ್ ಮಾಡ್ತಾ ಇದಾರೀಗ?
ಮದು ಗದ್ದಡೋರು ಏನಿಲ್ಲ ಮನೆಗ್ ಕೂತಿದಾರೆ ಅವ್ರು ಈಗ.
ಮತ್ತ ಉದ್ಯೋಗ ಇಲ್ವಾ ಅವ್ರಿಗೆಗ ಮತ್ತ ಕಾಲೇಜ್ಗೆ ಹೋಗಿಲ್ವಾ?
ಇಲ್ಲ ಅವ್ರು ಕಾಲೇಜ್ ಬಿಟ್ಟಿದ್ದಾರೆ ಅವರು ನನ್ನ ಜೊತೆ ದುಕಾನ ಅಲ್ಲಿ ಕೆಲಸ ಮಾಡ್ತಿದ್ದಾರೆ
ನಿಮ್ ಜೊತೆೇನ ಇದ್ದಾರ ಅವ್ರೀಗ
ಹ್ಮ್ ನಂದುತ್ತ
ಮ್ಮ್ ಮತ್ತೆ ಅವ್ರಿಗೆ ಸಂಬಳ ಎಷ್ಟು ಕೊಡ್ತೀರಿ
ನಮ್ಮ ಮದ್ುವಿಗೆ ಸಂಬಳ ಭೀ ಕೊಡ್ಬೇಕಾ
ಓ ದತ್ತು ಪುತ್ರ ಅಂದ್ರಲ್ಲ ನೀವು ಹಾಗಾದ್ರೆ ಎಲ್ಲಾ ಕೆಲ್ಸಾನ ಉಚಿತವಾಗಿ ಮಾಡ್ಸ್ಕೊ ಉತರಾಗಾದ್ರ
ಹೂ ಮತ್ತೆ ನನ್ನ ಮತ್ತೆ ಒಂದಿಂದ ಇರ್ತಾನ ನಮ್ಮ ಮನೇಲ್ಲೇ ಇರ್ತಾನೆ ಮತ್ತೆ ಕುಡ್ಬೇಕು ಮಾಡ್ಬೇಕತ
ಹೂ ಊಟಕ್ಕಾದ್ರೂ ಕೊಡ್ತರ ಇಲ್ವಾ
ಯಂದ್ರೆ ಹೆಂಗ್ರೀ ನೀವು ಹ ಹೆಂಗ ಮಾತಾಡೀ್ರರಿ
ಹೂ ಮತ್ತೆ ನಿಮ್ದು ನಾನ ಇಲ್ಲದ ಬಿಮ ಭೀಮರಾಯಣಗುಡಿಯಲ್ಲ ಇದ್ದೀನಿ ಎಲ್ಲ ಅತ್ಯುತ್ತಮ್ ಹೂ ಅತ್ಯುತ್ತಮವಾಗಿ ನಡೀತಾ ಇದೆ
ಏರ ಪ್ರಾಬ್ಲ್ ಇದಡಿ ಅಲ್ಲ ನಮ
ಯಾರ್ದಾರ ನಿಮ್ಗೆ ಪರಿಚಯದವ್ರಲ್ಲಿ
ಹ ಸ್ವಲ್ಪ ಟೀಚರ್ಸ್ ಲೆಕ್ಚರ್ಸ್ ಇದ್ದಾರೆಗೆ
ಹೂ ಹೂ ಯಾರು ಡಿ ಕೆ ಪಾಟೀಲ ಸರ್ ಪರಿಚಯದಾರ
ಡಿಿಕಿ ಪರೀಕ್ಷ ನ ಕ್ಲಾಸ್ ಫ್ರೆಂಡ್ ಅವರು ಕೂಚ್ಚಿಕ್ಕೂ ಕುಚ್ಚಿಕ್ಕೋ ಕುಚ್ಚಿಕೋ
ಹಾ ಹಾ ಹಾ ಮತ್ತೆ ಇವರು ಶಾಮ್ರಾಬು
ಯಾವರು ನಮ್ಗೆ ಆಗ್ ಬರ್ಲ ಕಣೋ
ಹಾಗಗ್ ಬರಲ್ವಾ ಹೂ ಮತ್ತೆ ಅವರು ಡೋರೆಮನ್ ಗೊದ ಗೊತ್ತದಲ್ಲ ನಮಗೆ
ಈ ಅವ್ರ ನವು ಡೋರೆ ಮ ಕ ಾಸ ಾಸ ದೋಸ್ತ ರೀ ಅವರಾಮದು
ಹಾ ಹಾ ನೋಡಲು ಸೇಮ್ ಡೋರೆಮಾನ್ ತಾರಾ ನೇ ಕಾಣ್ಂತಾರೆ ಅವರು
ಹಹೂ
ಹೂ ನಿಮಗೂ ಪೋನ್ ಹಸ್ತಿರ ಹತಾರ ಡೋರೆೇಮ್ಮನ ಅವರು ಹೂ ಅವ್ರ ಹೆಸರು ಎಲ್ಲ ಪಾತಗಳು
ಏ ನಂಗ ಬರ್ಕಣ ಹೆಸೂರು
ಹೂ
ಹೋಗ್ತಾ ಇ ಅವ್ರ ಕಡೆ ಅವೆಲ್ಲ ಪನ ಆಗಿದ್ರೆ ನಿಮ್ಗೆ ಫೇಲ್ ಮಾಡ್ತಾರ ನೋಡು
ಅದೇ ಅವಳಲ್ಲಪ್ಪಾ ನಾನು ನಮಗೂ ಹಡು
ಹದು
ಪುರಾಂತರ ಮಢೋರಂ ಹಲೋ ಹಲೋ
ಆಮೇಲೆ ಮಾಡು ಕಾಲ್ ನನಗೆ ಬ್ಯುಸಿ ಇದೀನಿ ಸ್ವಲ್ಪ
ಓಕೆ ಓಕೆ
ಈಗ ನೀನ್ ಹಚ್ಚಿತಿಯ ನಾನ್ ಹಚ್ಚಿಲ
ನೀವ ಹಚ್ಚಿ
ಒಂದ್ ಕೆಲಸ ಮಾಡಿ ಇನ್ನೊಂದ್ ಹಚ್ಚಿ ನಿಮ್ ಎಷ್ಟ್ ಎಷ್ಟು ಆಗಿದೆಈಗ ಮೂರ ಆಯ್ತಲ್ಲಾ
ಹಾ ನಮ್ದು ಮೂರಯ್ತು
ಐದ್ ಮಾಡ್ಕೊಂಡ್ ಬಿಡ್ರಿ ಆಮೇಲೆ ನಾವ್ ಮಾಡ್ತೇವೆ